ತಾಕೀದಿಯಾ?
ಹಾ
ಡ್ಯೂಟಿಯಾಗಾ ನಿನ್ನ ಕೆಲಸ ಮುಗಿತ್ತ. ಟೈನ್ ಏನ್ ಮಾ ಬರಕತ್ತಿದೆ ಏನ ಅಲ್ಲಿದೆ ಏನ.
ಕೋಟ್ಟ ಬರತಿ.
ಹೌದಾ ಇಲ್ಲ ಅದಿಕ್ಕೆ ಇಲ್ಲ ನಂದ ಬಂದೆ ನಾವ ಒಂದ. ಒಂದ್ ಹಾಫ್ ಅನ್ ಅವರ್ ಆಯ್ತು ಬಂದು ಬಂದು ರೂಮ್ ಅಲ್ಲಿ ಕುಂತಿದ್ನಲ ಅದಕ್ಕೆ ಮಾಲಕ್ಕ ಬಂದಿದ್ದ ರೂಮ್ ಅದೇ ಮತ್ತೆ ಮತ್ತ ಈ ಒನ್ನೆ ತಾರೀಕ ಏನ್ ರೂಮ್ ಬಾಡಿಗೆ ಕಟ್ಲಲಲ್ಲಾ ಅದಪ್ಪಾ ಮತ್ತ. ಆ ರೂಮ್ ಬಾಡಿಗೆ ಅಂತಾ ಕೇಳಕ್ಕ ಬಂದಿದಾ ಮೊನ್ನೆ ಒನ್ನೆ ತಾರೀಕ ನಾವ್ ಇರ್ಲಲಿಲ್ಲ ನೀನ್ ನಾನ ಊರಿಗೆ ಬಂದಿದ್ದೆ ನೀನ ಒಬ್ಬವ ಇದ್ದನೆನೂ ಹ ಹಂಗಾಗಿ ಬಂದಿಲ್ಲ ಅವನು?
ನಾನಲ್ಲಿ ಹತ್ತ ಹನೊಂದಕ್ಕ ಬರತ
ಹೌದ ಹೌದ ಹೊತ್ತಾಗಿ ಲೇಟಾಗಿ ಬಂದಿದ್ದೇನ ಹಂಗಾಗಿ ಬಂದಿಲ್ಲ ಅವ ಅದೇ ಮನು ಸರಿ ಕಟ್ಟೋದಿತ್ತಲ್ಲ ಅದು ನಾಕ ಸಾವಿರದ ನಾಲ್ಕವರಿ ಸಾವಿರ ರೂಪಾಯಿ.
ಅವರದ್ ಅವರ ನಾನ್ ಅಡ್ಜಸ್ಟ್ ಮಾ ಅಡ್ಜಸ್ಟ್ ಮಾಡಕ ಅದನಿ ಅಲ್ ನನ್ನ ಬಲಿಗೆ ಎರಡ್ ಸಾವಿರ ಎರಡೂ ವರಿ ಸಾವಿರ ಆವ
ಅ ಈಗ ಮತ್ತೆ ನಾನು ಮತ್ತೆ ಆತ್ತ ಇದ್ದಿದ್ದಿಲ್ಲ ಈ ಕಡೆ ಊರಿಗೆ ಬಂದಿದ್ದೆ ಅವ ಒಂದ್ ವಾರ ಅಂತ ಹೇಳಿದ್ದೆ ನಾನ್ ನಿನ್ಗ ನಿನಗ್ ಫೋನ್ ಹಚ್ಚೇಳಿಲ್ಲ ಅವನಿಿಗೆ ಹೇಳಿದ್ದೆ ನಾನು ಹ ಈ ಒಂದೆ ತರ್ಗಿಲ್ರರಿ ಇನೊಂದ್ವಾರ ಪೇಮೆಂಟ್ ಆಗಿಲ್ಲ ನಂದು ನಿಂದ್ ಆಯದ ಅನ್ ಪೇಮೆಂಟ್
ನಾವಲಿ ಈಗ ಅರ್ಧ ಅನ್ನೊಂದು ಅರ್ಧನ ನ ಎಲ್ಲ ಮತ್ ಅ ಕೊಡಕ್ಯ್ತಾರ ಗಿಫ್ಟ್ ಏನ್ಂತ ಪ್ಪಾ ಕೊಡಕ್ತಾರ ಡೆಲಿವರಿ ಫಾಸ್ಟ್ ಫಾಸ್ಟ್ ಟೈಮ್ ಮಾಡಕ್ೈತ್ನಲ ಟಿಪ್ಸ್ ಕೊಡಕೈತಾರ
ಮತ್ತ ಈಗ ಹಂಗಾರನಾ ಇದ ಆಗ ಪೇಮೆಂಟ್ ಆಗಿಲ್ಲ ಇ ಟಿಪ್ಸ ಇಂದ ಅ ಮಾಡಕತೀರಿ ನೀನ್
ಇಲ್ಲಿ ಎರಡ್ ದಿನ ಆದ ನೋಡಿ ಟೈಮಿಂಗ್ ಎರಡ್ ದಿನದೊಳಗ್ ಆತ ನೋಡಿ
ಈಗ ನಾ ಒಂದ್ ವಾರ ಹೇಳಿನನಿ ನೀವು ಏನಿಲ್ಲ ಅಂದ್ರೆ ಈಗ ಸೋಮವಾರ ಕೊಡಕ್ ನೋಡಿ ನಾಳೆೆಗೆ ಶನಿವಾರ ಶನಿವಾರ ಆಯ್ತರ ದಿನ ಹೆಂಗ ನೀರು ಮಾಡಮ್ಮ್ ಈಗ ನಾಳಗ್ ಆಯ್ತಾರ ನಾವು ಮನೆಗ ಇರ್ತವಲ್ಲಾ ನಾಡ್ದ ಆಯ್ತಾರ ಮನೆಗ ಇರ್ತವಲ್ಲ ರವಾರ ಮತ್ತತ್ ಅವಾಗ ಬಂದ್ ಬಿಡ್ತಾನ ಅವಾಗ ಬಂದ್ರ ಮತ್ತತ್ ನಮ್ಗೆ ಹೈರಾಣ್ ಆತನ ಈಗ ಎರಡ್ ಸಲ ಆಯ್ತ್ ಬಂದ ಕದ್ರಾಗ ಮೊದ್ ಮನುಷ್ಯ ಸಜ್ಜಲ್ಲ ಹಂಗಾಗಿ ನಾವವು ಅದೇನಾದ್ ಕೊಡದ ಕೊಡದ್ಷ್ಟ ದಿನ ತಿಂಗಳು ತಿಂಗಳಳ ಒಂದೇ ತಾರೀಕೆ ಕೊಟ್ಟಿವವಿ ಈ ಮತ್ತೆ ಮತ್ತೆ ಪೇಮೆಂಟ್ ನಂದು ಒಂದು ದ್ವಾರ ಮುಂದ್ ಹಾಯಕರ ಅವ ೇನ ನಮ್ ಮಾಲಕ ಇದಕ್ಕ ಹೋಗೇನ ಅಂತ ಉಡುಪಿಗ್ ಹೋಗೇನಂತ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ ಅವರ ಕುಟುಂಬ ಕರ್ಕೊಂಡ್ ಹೋಗೇನಂತ ಹಂಗಾಗಿ ಬಂದಿಲ್ಪಾ ನಾನ್ ಅವ್ರ ತಮ್ಮನ್ ಕೇಳಿದ ಇಲ್ಲ ಬಂದಿಲ್ಲ ನಮ್ಮ ಅಣ್ಣ ಬಂದಿಲ್ಲ ಬಂದ್ಗಳ ಪೇಮೆಂಟ್ ಆತದ ಅಂತಿಂದ ಅದಕ್ಕೆ ಫೋನ್ಚ್ಚ ಒ ಮಾತ ಅವನ ಈ ಈ ನಿನಗೆ ನಚ್ಚಿದ್ರ ಹಿಂಗಗೆ ಹೇಳ
ಹ್ಮ್ ಮನ್ಗೇನ್ ಹಚ್ಚಲ್ಲ ಯಾವ್ದ ಒ್ ಮಿಸ್ಕಲ ಇ ಅದು ಹಚ್ಚನ ಯಾರಚ್ಚ ಗೊತ್ತಿಲ್ಲ ನ
ಅದೇ ಬೇರೆ ನಂಬರ್ ಹಚ್ಚೇ ನೋಡ ನಮ್ ಆತನ ನಂಬರ್ಲ್ ಹಚ್ಚಿದ್ರಫೋನ್ ಹತ್ತಲ್ಲ ಅಂದಗೆಷ್ಟ ನನ್ಗ ನಾನ್ ಹತ್ ನಂಬರ್ ಹೆಚ್ಚಿದ್ ಒಂತ ಸಲ ಇತಿ ಅದಕ್ ಹಚ್ಚಿರ್ತಾನ ಬಿಡಂತ ತಂದ್ ನನ್ಗ್ ಗೊತ್ತಾಯ್ತ ಆೇಲೆ ಬೇರೆ ನಂಬರ್ ಹಚ್ಚಿದಿದೆ ಒಂದ್ರ್ ತಾಸ ಬಿಟ್ಟ ಆಮೇಲೆ ತ್ತಿದ್ದ ನಾನು ಏನ್ರ ಫೋನ್ ಎತ್ತಲ್ಲಾ ಏನ್ ಎತ್ತಲ್ಲ ಅಂತಂದ ಯಾರ ಅಂತ ಕೇಳಿದೆ ನಾನು ನಿಮ್ಮ್ ಓನರ್ ಬಾ ರೂಮ್ ಬಾಡಿ ಕೊಟ್ಟಿರಲ್ಲಾ ಅಂತಂದ ಹೇಳಿ ಹೇಳ್ರಿ ಜಗದೀಶ್ ಹಣ ಅಂತಂದೆ ನಾನು ಅವಾಗ ಮತ್ ಅದೇನು ರೂಮ್ ಅಡಿಗಿಲ್ಲಾ ಏನಿಲ್ಲ ಅಲ್ಲಾ ಎರಡು ದಿನ ಹೆಚ್ಚಿಗ ಆಯ್ತು ನೀವು ಒಂದೇ ತಾರೀಕ ತಿಂಗಳು ಎ ತಿಂಗಳ ಕೊಡೋರು ಹೆಂಗಂತಂದ ನೋಡ್ರಿ ಇ ಮತ್ ತಿಂಗಣ ನನ್ಗ ಒಂದ್ ವಾರ ಪೇಮೆಂಟ್ ಕೊಟ್ಟಿಲ್ಲ ನಾನು ಉಡುಪಿಗ್ ಹೋಗ್ಯನ ಅಂತ ಹಂಗಾಗಿ ಒಂದು ವಾರ ಒಂದ್ ವಾರ ಟೈಮ್ ಕೊಡ್ರೆ ಅಂತ ಹೇಳಿದ್ದೆ ನಾನು ಅ ತಣ್ಣಗ ಜಗದೀಶ್ ಅಣ್ಣಿಗೆ ಹೇಳಿದ್ದೆ ಅದಿಕ್ಕೆ
ಹೌದು ಈ ಆ ಆಜ ಜನ ನನ್ ಎ ಇ ಬೇರೆ ಪಯಂಲಿಚ್ಚಾನ ಅತ
ನೀನ್ ಹೆಂಗಿದ್ರನು ಬರೋದನ್ನ ರಾತ್ರಿಯಲ್ಲಿ ್ ಬರ್ತಪಾ ಈಗ ಇವತ್ತುಾಕ ಚಮತ್ ಬರ್ಲತ್ತದ ಏನ್ ಅನ್ಸುದ ನಾನನ್ ಅದೇ ಇಲ್ಲೇ ರೂಮ್ ಕುೂಂತೀಿನಿ ನಿಂತನೆಲ್ಲಾ ಅದೇ ಯೋಚನೆ ಬರಕತ್ತದ ಮತ್ತೆ ರೂಮ್ ಬಾಡಿ ಅದೊಂದು ಕಟ್ಟಿದ್ರ ಹಾಗೆ ಓ್ತದ ಈಗ ಇಲ್ಲಾಂದ್ರೆ ರೂಮ್ ಒ ಮತ್ತೆ ಒಂದ್ ವಾರ ಬಿಟ್ಟು ಇನ್ನೊಂದ್ ವಾರ ಅಂತ ಒ ರೂಮ್ ಖಾಲಿ ಮಾಡ್ರ ಅಂತ ಅಂತಾನ ಈಗ ಯಕಡೆ ಹೋಗ್ಬಬೇಕ ನೋಡಿ ಈಗ ಈಗ ನನ್ಗೊಂದ್ ಕೆಲಸ ಇಐತದ ಈಗ ನನ್ೊಂದ್ ಕೆಲಸ ಐತ ಮತ್ತೆ ಆ ಕೆಲ್ಸದ ಕೆಲಸ ಮಾಡೋದ ಕಡೆ ಈೆ ಮತ್ತೊಂದು ರೂಮ್ ಹುಡುಕದ ಕಡೆಲ್ಲ
ಹೌದಬ ಈ ಒಂದ್ ಒಂದ್ ವಾರ ಟೈಮ್ ಕೊಟ್ಟಿದಲ್ ನೋಡ್
ಆಯ್ತು ಈ ಒಂದ್ ವಾರನಕ್ಕೆ ನೋಡ ಇವ ಇವತ್ತ ಮೂರ್ ಇವತ್ತ ಮೂರ ಅದ ನಾಳಗ್ ನಾಕ್ ನಾಡದ ಐದು ಆಯ್ತಕ್ಕಾಡಿ ಸೋಮವಾರ ಮಂಗಳವಾರ ಕೊಟ್ಟು ಕೊಟ್ಟು ನೋಡಬೇಕು ಅವನಿಗೆ
ನಾಷ್ಟ ಮಾಡು ನಾನಿಲ್ಲ ಅಡ್ಜಸ್ಟ್ ಮಾಡ್ತೀನಿ ಇಂಥ ಕೆಷ್ಟವ್ವ ಈಗ
ನನ್ನದೇನು ಅವು ನನ್ನತ್ರ ಒಂದು ಸಾವುರಾದ ಐದು ನೂರುಅಷ್ಟೇ ಒಂದ್ ಸಾವಿರದ ಐನೂರು ರೂಪಾಯಿ ಅವ ನನ್ನ ಹತ್ರ ಈಗ ಅದು ಇಬ್ರಗಂತ ಅ ಒಂದು ಎರಡರಿ ನಾನು ನಿನ್ನಲ್ಲಿ ಐನೂರು ರೂಪಾಯಿಸ್ಂದನಲ್ಲಾ ನೀನ್ ಎರಡಡೆ ಕೊಡು ನಾನ್ ಮೂರ್ ಸಾವಿರ ಕೊಡ್ತೀನಿ
ಆ ಅಷ್ಟೇ ಮಾಡ ನಾ ಎರಡು ಕೊಡ್ತೀನಿ ನೀಗ ಎರಡು ಅಂಂತತ್ರ ನ ತಕ್ಕ ಎರಡು ವರಿ ಮತ್
ಈಗ ನೀನು ಏನ್ ಕೆಲ್ಸ ಮಾಡುವ ಈಗ ಎರಡ ಅವಲ್ಲಾ ನೀನ್ ರೂಮಿಗ್ ಬರ್ತಲ್ಲಾ ರೂಮಿ ಬಂದ್ಗಳಿಗೆ ಮಾತಾಡಿದ್ರಾಯ್ತ ಅಂತ ಈಗ ಅವ್ನುನು ನಾ ನಾಳೆಗೆ ಐದ್ ಗಂಟೆಗೆಗ್ ಬರ್ತಾನೆ ನ ಅವರು ಕೆಲ್ಸ ಗೌರ್ಮೆಂಟ್ ಸರ್ವೆಂಟ್ ಫೇಸಲ್ ಆಫೀಸ್ ದಾಗೆಗಹೋಗಿ ಬರ್ತಾನಲ್ಲಾ ಹೋಗಿ ಬಂದ್ಗಳಿಗೆ ಆಯ್ತ ಇತ್ತರ ದಿನ ಖಾಲಿ ಇರ್ತಾನ ಈಗ ನಾವ್ನ್ ಖಾಲಿರ್ತೀವಿ ಸಂಡೆ ದಿನ ಸಡನ್ ಆಗ್ ಬರ್ತಾನೆ ಮುಂಜಾನೆ ಬರಬಹುದು ಏನು ಹಾತುಗಂಟೆಗೆ ಬರಬಹುದು ಸಾಯಂಕಾಲ ಬರಬಹುದು ಯಾವಾಗ ಬರಬಹುದು ಬರ್ತಾನ ಈಗ ನೀನ್ ಎರಡ್ ಸಾವಿರ ಅದು ನನ್ ಕಡೆ ಕೊಡು ನಾನು ಏನ್ ಮಾಡ್ತಿನಿ ನಾಲ್ಕವ ವರಿ ಸಾವಿರ ರೂಪಾಯಿ ಸಾವಿ ರಪಾಯ್ನಿಗೆ ತಿಂಗಳು
ಕೊಡು ಕೊಡು ಅಷ್ಟೇ ಮಾಡ ಇಬ್ಬರ ಇಬ್ಬರು ನಡ ನಾನ್ ನಿಂಗ ಐನೂರು ಕೋಯಟ್ ಅಲ್ಲ ಅಲ್ಲ ನಾ ಐನೂರು ನೀನು
ಅದೇ ನಿನಗೆ ಮೊನ್ನೆ ನಾನು ಸ್ಣಿಲ್ಲಲ್ಲ ಐನೂರು ಅದ್ ಅದ ಐನೂರು ಇಡ್ಲಿ ಕಾಯಿ ಎರಡ್ವರೆ ಸಾವಿರ ಎರಡು ಸಾವಿರ ಆತ್ದ ಐನೂರ್ರಡದ ಅಂದ್ರೆ ಎರಡು ವರಿ ರೂಪಾಯಿ ಕೊಡಪ್ಪ ಅಂತ ಹೇಳ್ತಿನ್ ನಾನು ಓಕೆ ನಾನ್ ಯಾಕೆ ಕುಡ್ಕೊಂತೀನಿ ಎಡುವರಿ ಕೊಡ್ಬೇಕ ಅದು ನಾನು ಈಗ ನಾಕವ ಸಾವಿರ ರೂಪಾಯ ಅ್ರ ನೀನು ಹೇಳ್ಕೊಟ್ಟೆ ನು ಎರೂರು ಕೊಡ್ಬೇಕುತ್ ನಾಲ್ವ ಸಾವರ ರೂಪಾಯಿ ಕೊಬೇಕುಕ್ತ್ ಹ ಇಲ್ಲ ಅದಕ್ಕೆ ಫೋನ್ ಹಚ್ಚಿ ಹಚ್ಚಿದೆ ನೋಡ ಫೋನು ಎತ್ತಂಗನಾ ಇಲ್ಲಾ ಏನು ಒತ್ತಾತದ ಊರಿಗೆ ಬರಾಕೆ ಅಂತ ಕೇಳಿದೆ ಹ್ಮ್ ಹೌದೌದು ಏನ ಇನ ಅಲ್ಲಿದ್ದೇ ಏನ ಲೇಟ್ ಆಗ ಬರಬೇಕು
ಇಲ್ಲ ಇದು ಒಂದು ಹಾರ್ಡ್ ಉಳಿತು ಇವತ್ತು ಕನ್ಯದು ಆರ್ಡರಒಂದ್ ಆರ್ಡ್ರ್ದ ಕೊಟ್ಟ ಈ ಕಡೆ ಮನೆ ಕಡೆ ಬರಬೇಕಾಗಿತ್ತು
ಹೌದೊಂದಿಲ್ಲ ಆದಷ್ಟು ಬಾ ಹಂಗೆ ಅದೇನ ಊಟ ಹೆಂಗ್ ಮಾಡಮ್ಮ ಇವತ್ತ ಹೊರಗಿಂತ ಹೊರಗಡೆ ತರ್ಸನೆಯನ್ನು ಇಲ್ಲೇ ಮನೆ ಮಾಡಿಕೊಂಡು ಇವತ್ತು ಶುಕ್ರವಾರ ಐತೆ ಮತ್ತೆ ಮಟನ್ ನೀನು ಬರಗ್ ಮಟ್ಟೆ ತೊಂಬ ಮಾಡ್ಕೊಬಡಮ್ಮ
ಹ ಒಂದ ನಾಕ ತರಂದ ಏನ್ ಐದ ತರನ
ಇಲ್ಲ ಇಲ್ಲಾ ಸಾಕು ನಾಲ್ಕ್ ತಮ್ಮ ಸಾಕು ನಾವಿಬ್ರೆದಿವಲ್ಲ ನಾಲ್ಕು ಮೊಟ್ಟೆ ತುಂಬಾ ಹೊಟ್ಟೆ ತುಂಬಿಲ್ಲ ಯಾವುದನೀಟ್ ಮಾಡಿಕೊಂಡು ಬಾ
ದದುಡ ಬಿಡ ಬ ಅಂತಂದ್ರೆ ಮಾಡಕ ಅವಣ ಆಯ್ತ
ಹೌದಪಾ ಅವ ಒಂದ್ ಹುಡುಗ ಇದ್ದ ನೋಡಮ್ಮ ತೊಂಬ ಆಯ್ತ್ ತಂಬ
ಒಂದು ಇದು ತರ್ತಿನ್ ತಾ
ಅದೇ ಅದೇ ಬರಾಗ ಆಯ್ತು ಒಂದೇ ತಾಸ್ ಆಗಬಹುದಲ್ಲ ಎಂಟು ಗಂಟೆಗೆ ಬರ್ತಲ್ಲ
ಹಾ ಈಗ ಅಷ್ಟೇ ಟೈಮ್
ಏಳುವರೆ ಆಗ್ಯದ ಆಯ್ತು ಇನ್ನೊಂದ್ ಅರ್ಥ ಸಾತತ್ವನಿ ಬರ್ಬೇಕಂದ್ರ
ಏಳುವರೆ ಆಗಿದೆ ಅಂದ್ರೆ ಒಂದು ಏಳು ನಲವತ್ತು ಕ್ಕೆ ಅಲ್ಲಿರ್ತಿ ನೋಡು
ಆಯ್ತಾ ನೋಡು ಇಷ್ಟ ಕಣೋ ಆತೋಯ್ತಮ್ಮ ಅವನಿಗೆ ಕೊಡನ ನಾವೇ ಮಾಡ್ಕೊಂಡು ಎಷ್ಟ ಬಾಳ ದಿನ ಆಯ್ತ ನಾನುಯ ಇದ್ದು ಅದು ಮಾಡಿಲ್ಲ ಮತ್ತತ್ ಚಿಕನ್ ಮ್ಣ ಅಂದಿವ ಮತ್ತ ಮಣ್ಣೇ ಆಗ್ಲಿಲ್ಲಲ್ಲ ನೀನು ಒಮ್ಮಲಿ ಗಂಟೆಗೆ ಬಂದೆ ನಾನು ಲೇಟ್ ಆಗಿ ಬಂದೆ
ಹ ಮತ್ ನೀ ಅಲ್ಲ ನನ್ಗ ಸ್ವಲ್ಪು ನೀನು ನೀನ್ಂದ್ರ ಜಲ್ದಿ ಬರ್ದ ನೀನ ಒಂದ್ ಯಾವ್ದಂತ ಮಾಡಿದ್ಯ ನಾನು ಬಂದ್ಡ ಕೊಡತ್ಯ್.
ಇಲ್ಲ ಹಂಗೇನ ಇಲ್ಲ ಬಿಡ ರೊಕ್ಕದ ಏನಿಲ್ಲಾ ಇಬ್ರು ಒಂದ್ ಏನ್ ಇಬ್ರೇನ್ ಬ್ಯಾರೆ ಏನ ಒಂದ ರೂಮನ್ಯಾಗ್ ತೇವಪ್ಪಾ ಅಂತಂದ್ರ ಇಬ್ಬರು ಒಂದೇ ಏನಪ್ಪಾ ಏನ. ತೂ ಒಂದ್ಸಲ ನೀವು ತರ್ಬೋದು ಒಂದ್ಸಲ ನಾ ತರ್ಬೋದು. ಅವೇನ್ ಈ ಒಂದೇ ರೂಮನಾಗಿವ ಅಂತ ಅಂದ್ರ ಈ ರೊಕ್ಕದ ಇದ್ ಮಾಡ್ಕಕ್ ಹೋಬ್ಯಡ್ದು ಇಲ್ಲ. ಇಲ್ಲ ನಾನು ಅದು ಗೊತ್ತಾಗಿದ್ದಿಲ್ಲ. ನಾನ ನೋಡಮಬಾ ಆತ ಬಂದ್ಗಳಿಗೆ ನಂದೇನ ಹೊರಗಿಂದೆ ತಂದ್ರ ಆಯತಂತ. ತ ಇದ್ ಮಾಡಿದೆ ಮತ್ತೆ ಒಂದ್ಸ ಬರಿ ಹೊರ್ಗಿಂದ ತಿಂತೀವಲ್ಲ ನಾವು ರಾತ್ರಿ.
ಹೊರ್ಗಿಂದು ಬಾಳ ತಿನ್ಬಡ್ದ್ ಜಂಕ್ ಫುಡ್ ಅದ ಬರಿ ಟೇಸ್ಟಿಂಗ್ ಪೌಡರ್ ಹಾಕ್ತರಂತರ ಅದಕ್ಕೆ ೌ ಆ ಹೊರ್ಗಿನ್ ತಂದ ಮನೆ ಮಾಡ್ಕಂತಿನ್ನೋದ ಪಾಡ.
ಅದ ಅದೇ ಬ ಮತ್ ಬರೆ ನಿಮ್ ಹೋಟ್ಲದೆ ತರ್ಸ್ತಿದ್ವಿ. ಅಲ್ಲಾ ಈ ನಿಮ್ಮ್ ೋಟದಾರ ಬ್ಯಾಡ ತಗೋನ ಯಾವಾಗ ಒಮ್ಮೆ ನಾವ್ ಏನ್ ಮಾಡ್ಬೇಕು ಶುಕ್ರವಾರ ಮಂಗಳವಾರ ಹಂತವು ಎರಡ ದಿನ ತರ್ಸ್ಬೇಕು ಅವಳ ನಾವ ಇಲ್ಲಿ ಏನನ ಅನ್ನ ಬ್ಯಾಳಿ ತಮಾಟಿ ಸಾರ ಹಿಂತವ ಏನನ ಚೂರು ಕಾಯಿಪಲ್ಯಗೀಪಲ್ಯ್ ಎ ಅಂತ ಅಂದ್ರ ನವು ಹ ಅಲ್ಲಾ ಹಂಗೆ ಮೂ ಮುಂಜಲಿ ಕಾಯಿಪಲ್ ತೊಂಬರ್ತೇನು.
ಯಾವಾಗ.
ಅಲ್ಲಾ ಮತ್ತೆ ಮುಂಜೇಲಿ ಮಾಡಾಕ ಮುಂಜೆಲಿ. ಬೆಳಿಗ್ಗೆ ಒಂದು ಒಂದ್ ಅರ್ಧ ಕೆಜಿ ರವ ತೊಂಬ ಒಂದು ಆ ಒಂದ್ ಅರ್ಧ ಕೆಜಿ ಟಮೋಟ ಹಣ್ಣು ಒಂದು. ಹಾ ಒಂದ್ ಅರ್ಧ ಕೆಜಿ ಟಮಟೋ ಹಣ್ಣು ಒಂದ ಅರ್ಧ. ಕೆಜ್ ಮೆಣಸನ್ಕಾಯಿ ತೊಂಬ ಒಂದು ಇದು ತೊಂಬ ಮತ್ತ ಶೇಂಗಾ ಒಂದ್ ಪಾವು ಕಿಲೋ ತೊಂಬ
ತರತಾಗ ಈ ಈಗ ಇದು ಬ ಇ ಮಾರ್ಕೆಟಿಂದ ಬರಾತನ್ಯಗ ನ ಬರೋವತನ್ಯಾಗ ನೋಡ ತೆರದ್ ಏನ್ ಮಾಡ್ಯದ್ ಮಾರ್ಕೆಟು.
ಇಲ್ಲ ಪೋನ್ ಹಚ್ಚ ನನಗ ನೋಡಮಲ್ಲಿ ಇರ್ಲಕ್ಕ ಇವ ಶರದ್ನ ಅಂಗಡಿ ಅದಲ್ಲ.
ಹ್ಮ್ ಆದ ಬೀಡ ಅದಂತ್ರ ಓಪನ ಹ ಒಂಬತ್ತುವರಿ ಹತ್ತ.
ಅಷ್ಟೇ ಒಂದ್ ಸ್ವಲ್ಪ ದೂರ ಆತದ ನೋಡ್ ಮತ್. ಗಾಡಿ ಇರ್ತಲ್ ನಿಂದ ಗಾಡಿ ಇತ್ತಂದ್ರ ಹೋಗಿ ಬರಕನು ಅನುಕೂಲ ಆತದ ನೋಡ. ಇಲ್ಲಿಲ್ಲ ಇಲ್ಲ ಯಾವ್ದ ಬ್ಯಾಡ ಇವತ್ ಬ್ಯಾಡ ಏನ್. ಎಲ್ಲ ಆರಾಮ್ ಊಟ ಮಾಡ ಮೊಕಂಪ ಎಲ್ಲ ನನ್ಗ ಟೈರ್ಡ್ ಆಗ್ಯದೋ ಇವತ್ತು ಬಾಳ ಕೆಲಸ ಮಾಡಿಕೆಸಿ
ಅದಕ್ ಅದ ಹಾಕಿದ ಅಂದ್ರ ಏನ ಅದ ಇರ್ಲ ಬಿಡ ಮೈತಿ ತ್ಯಾಕ ಬ್ಯಾಡ ಅದು. ಹ ಸಾವಿನಫಿನ ಪಂದೆ ಹ ಅಲ್ಲಾ ಸಾವಿನ ಯಾವ್ದೋ ಸವೆನಪ್ ಮಾಜ ಅದೇ ಡ್ರಿಂಕ್ಸ್ ಸವೆನಪ್
ಹ ಅದೇ ಒಂದ್ ಇವು ಬರ್ತಾವಲ್ಲ ಸ್ಪ್ರೇಟ್ ತಗೊಂಬದು ಎರಡ್ ಲೀಟ್ರದ ಒಂದ್ ತೋಂಬಾ ಸಾಕ.
ದೊಡದಾ.
ದೊಡ್ದೆ ತೋಂಬಾ ಎರಡ್ ಲೀಟರಾದ. ಮತ್ತೆ ಇಲ್ಲ ಫ್ರಿಜ್ನಾಗ ಇಡಾಕ್ ಬರ್ತದ ನಮಗ ಎನಿಕಾರ ಯೂಸ್ ಆಗ್ತದೆ ಯಾಡ ಲಿಟ್ರ ಅದ ಅಂದ್ರ ಎಷ್ಟ ಒಂದು ಆ ನೂರ ಐವತ್ತೇನ ಯಾಡ್ನೂರು ರೂಪಾಯಿ ಇರ್ಬೇಕ್ ಅದು. ಹ ಅದೇ ಯಾಡ್ ಲೀಟರ್ ತಂದ್ಯ ಅಂದ್ರ ನಮ್ಗ ಮತ್ತೆ ಇವತ್ತಗ್ನ ಆಬೋದು ಯಾವಾಗನ ಒಮ್ಯನೆ ಬರ್ತ. ತ ಫ್ರಜನಾಗ ಇಟ್ರೆ ಏನ್ ಕೆಡಲ್ಲ
ಹ್ಮ ಅಸ್ಟೆ ಮಾಡ್ ನೋಡಲ್ಲಿ. ಏನ ಕಮ್ಮಿದ ನೋಡ ಮನ್ಯಾಗ ಸಾವ ಮ ತಂಬತ್ ಬರ
ಎಲ್ಲಾ ಅದೇನಿಲ್ಲಾ ಇದೊಂದು ಹಿನೊಂದು. ದು ಅದು ಒಳ್ಳೆಣಿ ಇದು ತೊಮ್ ಪೊ ಪಾಮ್ ಪಾಮ್ ಪಾಕೀಟ್ ಒಂದ್ ಅರ್ಧ ಪಾಕೀಟ್ ತೊಂಬ್ ಸಾಕ.
ನೋಡಕ್ ಅರ್ಧ ಪೇಟೆ ಹೆಚ್ಚು ತರ್ತೀನಿ ಮತ್ತೆ
ಬ್ಯಾಡ ಅವ್ನಿಗಿ ಮದ್ಲ ಬಾಡಿಗ ಕಟ್ಟಪ್ಪ ನಮ್ಗ ಬಾಡಿ ಕಟ್ಟತನ ನಿ
ಇಲ್ನೋಡ ಐನೂರ ಉಳದ್ ಐನೂರ. ಐದ್ನೂರ ನನ್ಗ ಕಡೆಕ್ಕ.
ಈಗ ರವಾ ಕಾಯಿಪಲ್ಯ ಎಲ್ಲಾ ಆ ಎಲ್ಲ ಅಲ್ಲಿಗೆ ಬರ್ತತ್ತೊ ಎರಡ್ನೂರ್ ಎರಡನೂರ ಐವತ್ತು ರೂಪಾಯಿ ಮುನ್ನೂರು ರೂಪಾಯೇ ಹೋತದ್ ಅಲ್ಲಿಗೆ ಈಗ ಸ್ಪ್ರೈಡ್ ಗೇಟ್ ಅಂತ ಅಂದ್ರ ಅದು ಒಂದ ಕೆಲಸ ಮಾಡ ಅದ್ ಐನೂರು ಉಳ್ದಲ್ಲ ಅದ್ ಐನೂರು ಕಡೆ ಹಾಕ್ ಬಿಡು ನ ಅದ್ರಗ್ ಏನ್ ಬರ್ತದ ಅದ ತರ್ತಂತ ಎಡನೂರಐವತ್ ಏಡನೂರ ಐವತ್ ಹಾಕೊಂಡಂಬ ಬಿಡ
ಆ ಅದೇ ಬಿಡು ಎಡರ್ನೂರ ಐದ್ಕನು ತರತ ಅದ ಐನೂರ ಎಷ್ಟಾದ್ ಅಷ್ಟು ತರ್ ಮ ಅಪ್ಪಾಯಂದ ನಾ ನಿನಗ
ಅದೇ ಅದಾಷ್ಟ ಮಾಡ ಸಾಕ ನಾಳೆ ನೋಡ ಮುಂದೆ ಅಂದ್ರ ಈಗ ಈ ಮತ್ತೆ ಮುಜಲಿ ನಾಷ್ಟ ಒಂದ್ ಆಯ್ತು ಅಂದ್ರ ಆಯತ್ತ್ ಕಡ ನೀನ್ ಕೆಲ್ಸಕ್ಕೆೋದತಾ ನಾನು ಈ ಕಡೆ ಕೆಲ್ಸಕ್ ಬರ್ತ
ನಾನ್ ಇವತ್ ಮಧ್ಯಾಹ್ನ ಸ್ವಲ್ಪ ತಿನ್ನೆ ಆರ್ಡ್ರ ಆರ್ಡ್ರ ಇತ್ ಊಟ ಟೈಮ್ ಬಾಳ ಇರ್ತ ಆರ್ಡ್ರ
ಹಂಗೆ ಮತ್ತ ಯಾಕ
ಫುಡ್ ಡೆಲಿವರಿ ಅಲ್ಲ ಮೊದಲನೇ ಟೈಮ ನಾವು ಊಟ ಟೈಮಿ ಅವ್ರಗರ್ ಅದ್ ನಾನು ಸ್ವಲ್ಪ ಜದ ಹನ್ನೊಂದ್ ಗಂಟೆಗೆ ಮಾಡ್ಬೇಕ ಕಂತ ಊಟ
ಇಲ್ಲ ಅಷ್ಟ ಮಾಡ ಮತ್ತೆ ಅದಷ್ಟ ಬೇಗ ಬಾ ಹಂಗ
ಹ್ಮ
ಆದಷ್ಟ ಬೇಗ ಬಾ ಮತ್ ನಾಡದಾಗಿನ ಅ ನೋಡ ಹುಷಾರಾಗಿಟ್ಟಕ ರೋಕ್ಕ ಮತ್ತ ಗಾಡಿ ಮಾಗ ಬರಕ್ ಬಿದ್ದಾವ ಹೆಂಗ
ಹ ಎಲ್ಲ ಹಂಗ ಹುಷಾರ ಟ ಬರ್ತ ಸರಿ
ಸರಿ ಸರಿ ಬಾ ನಾನ ಎಲ್ಲ ರೂಮ್ನಗೇನ್ ಬಾ
ಹ್ಮ್ ಆಯ್ತಾಯ್ತು ಹ್ಮ್